ಹೇಳಿ ಯಾರು
ಹ್ಹ್ಹ್ ಏನ್ ಮಾಡ್ತಿದೀಯ ನಾ ಯಾರಂತ ಗೊತ್ತಾಗ್ಲಿಲ್ವಾ
ಏನ್ ಅಪ್ರೂಪಕ್ಕೆ ಆಗಿದ್ದೀರಲ್ಲಾ ಅದಕ್ಕೆ
ಅಪ್ರೂಪಕ್ ಆಗ್ಬೇಕು
ಹಾ
ಇಲ್ಲ ಓದದ್ರಲ್ಲಿ ಸ್ವಲ್ಪ ಬುಸಿ ಇದ್ದೆ ಅದಕ್ಕೆ ಅಪರೂಪಕ್ಕಾಗಿದ್ದೀನಿ ಅಷ್ಟೇ
ಹೌದಾ ಮತ್ತೆ ಆರಾಮಿದೀಯ
ಹ್ಮ್ ಆರಾಮಿದೀನಿ ನೀನ್ ಎಲ್ಲಾ ಆರಾಮಿದಯಾ
ನಾನೂ ಆರಾಮದಿನಿ ಮತ್ತೆ ಎಲ್ಲಿದಿಯಾ
ಬೆಂಗ್ಳೂರಲ್ಲೇ ಇದ್ದೆ ನಾನು ನೀನು
ನಾನು ಊರಲ್ಲಿದ್ದೆ ಮತ್ತೆ ಏನ್ ಮಾಡ್ಕೊಂತ ಇದಿಯ ಬರೋದು ಮೋಸ್ಟ್ಲಿ ಜೂನಲ್ಲಿ
ಹ ಹಾ ಹಾ ಇವಾಗ ಏನು ಲೀವ್ ಅಂತ ಹೋದ ಅಥವಾ ಏನಾದ್ರು ಕೆಲ್ಸ ಇತ್ತ
ಏನ್ ಕೆಲ್ಸ ಇದಿಲ್ಲ ಇವಾಗ ನಮ್ದು ನನ್ ವರ್ಕ್ ಮಾಡ್ತೀನಲ್ಲ
ಹಾ ಹಾ
ಕಾಲೇಜ ಅಲ್ಲಿ ಇವಾಗ ಸ್ಟೂಡೆಂಟ್ಸ್ಗೆ ಟೆಸ್ಟ್ ನಡೀತಾ ಇದೆ ಅಂದ್ರೆ ಎಕ್ಸಾಮ್ಸ್ ಅದಕ್ಕೆ ರಜೆ ಆಗಿ ರಜೆ ತಕೊಂಡ್ ಹೋಗಿದ್ದೀನಿ
ಹ್ಮ್ ಹ್ಮ್ ಹ್ಮ್ ಏನಿಲ್ಲ ನಾನು ಮತ್ತೆ ಯು ಪಿ ಎಸ್ಸಿ ಓದ್ತಿದ್ನಲ್ಲಾ ಇನ್ನು ಅದ್ನೇ ಓದ್ತಿರೋದು
ನೀನು ಇವಾಗ ಸದ್ಯಕ್ಕೆ ಎಲ್ಲಿದೀಯಾ
ಸದ್ಯಕ್ಕೆ ನಾನ್ ಬೆಂಗ್ಳೂರಲ್ಲೇ ಇರೋದು
ಹೌದಾ ಬೆಂಗ್ಗಳೂರಲ್ಲಿಯ ನೀವು ಯು ಪಿ ಎಸ್ಸಿ ಇದೆಯಾ
ಹಾ ಯು ಪಿ ಎಸ್ಸಿಗೆ ಅವಾಗ್ಲಿಂದ ಏನ್ ಓದ್ತಿದೀನಿ ಓದ್ತಾನೆ ಇದ್ದೀನಿ
ಹಾ
ಮುಂದಿನ ತಿಂಗಳು ಎಕ್ಸಾಮ್ಸ್ ಅಲ್ಲಾ ಎಕ್ಸಾಮ್ಸು ಇವಾಗ ಮತ್ತೆ ಟೆಸ್ಟ್ ಸಿರೀಸ್ ಬೇರೆ ತಗೊಂಡಿದೀನಿ ಸ್ವಲ್ಪ ಹಂಗಾಗಿ ಬ್ಯುಸಿ ಇರ್ತೀನಿ ಮಾತಾಡಕ್ಕೆಲ್ಲ ಆಗಲ್ಲ
ಹಾ ಅದಕ್ಕೆ ಬ್ಯುಸಿ ನಾ ನಾನ್ ಅನ್ಕೊಂಡೆ ಇವಳ ಮಾ ಮತ್ತೇನೋ ಮಾಡ್ತಿರ್ಬೋದು
ಇಲ್ಲ ಮಾಡ್ತಿದೀನಿ ಯು ಪಿ ಎಸ್ ಸಿ ಜೊತೆಗೇನೆ ಎಕ್ಸ್ ನ ಎಮ ಎಸ್ ಸಿ ಕೂಡ ಮಾಡ್ತಿದೀನಿ ಹಾಂಗೆ ಯು ಪಿ ಎಸ ನು ಮಾಡ್ತಿದ್ದೀನಿ
ಏನ್ ಯ ಪಿ ಎಸ್ ಸಿ ಸಡನ್ ಆಗಿ ಯು ಪಿ ಎಸ್ ಸಿ ನಿಂದ ಏ ಪ್ಲಾನ್ ಇತ್ತ ಅಥವಾ ಮನೇಲಿ ಯಾರಾದ್ರು ಏನಾದರುೂ ಹೇಳಿ
ಇಲ್ಲ ನಾನು ಮುಂಚೆಯಿಂದಾನೂ ಯುಪಿಎಸ್ಸಿ ಮಾಡ್ಬೇಕು ಅಂತ ನನ್ ತಲೆಯಲ್ಲೆ ಇತ್ತು ನಾನು ಒಂದು ಸೆಂಟ್ರಲ್ ಅಲ್ಲಿ ವು ಮಾಡ್ಬೇಕು ಅಂದ್ರೆ ಇವಾಗ ಸ್ಟೇಟ್ ಸರಿಯಾಗಿ ಕಾಲ್ಪಮ್ ಆಗ್ತಿಲ್ಲ ನೀನೇನ್ ನೋಡ್ತಿದಯಲ್ಲ
ಹಾ
ಅದಕ್ಕೆ ಸೆಂಟ್ರಲ್ ಆದ್ರೆ ಒಂದು ಕರಿಯರ್ ಬೇಗ ಸೆಟ್ ಆಗುತ್ತೆ ಒಳ್ಳೇದು ಆಮೇಲೆ ಕರಪ್ಷನ್ಸ್ ಎಲ್ಲ ಜಾಸ್ತಿ ನಡ್ ಅಲ್ಲ ಅನ್ನೋದ ಒಂದು ನಂಬಿಕೆ ನನಗೆ ಸ ಲಾಲ್ಲಿ ಅದಕ್ಕಾಗಿ ಸನ್ ಸೆಂಟ್ರಲ್ ಓದಬೇಕು ಅಂತ ಯು ಪಿ ಎಸ್ಸ ಸೆಲೆಕ್ಟ್ ಮಾಡ್ಕೊಂಡೆ ಡಿಗ್ರಿ ಆದ್ಮೇಲೆ
ಅದೇ ನನಗೂ ಒಬ್ರು ನನ್ ಕಜಿನ್ ಹಿಂಗೆ ಇನ್ಫಾರ್ಮೇಶನ್ ಕೇಳ್ತಾ ಇದ್ರು ಯು ಪಿ ಎಸ್ ದು
ಹಾ ಹಾ
ಸೊ ನನಗ ಅಷ್ಟ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಕೇಳಿ ಹೇಳ್ತೀನಿ ಅಂತ ಅಂದೆ ಹಾಗೆ ನೀನು ಕಾಲ್ ಮಾಡಿದ್ಯಾಯ ನಿನ್ನೆ ಕೇಳ್ತೀನಿ
ಹಾ ಹಾ ಹೌದಾ ಅವರೇನು ಇವಾಗ ಡಿಗ್ರಿ ಮುಗಿಸಿ ಬಿಟ್ಟು ಬರ್ತ
ಹಾ ಡಿಗ್ರಿ ಮುಗಿಸ್ಬಿಟ್ಟು ಬರ್ತ. ರು ಅವಳದು ಡಿಗ್ರಿ ಬಿ ಎ ಸ್ಸಿ ನೇ
ಹ ಹಾ ಹಾ
ಅದಕ್ಕೆ ಅದ ನಂಗ ಕೇಳ್ದ ನಂಗ ಗೊತ್ತಿಲ್ಲ ಕೇಳಿ ನಿಂಗ್ ಹೇಳ್ತೀನಿ ಅಂತ ಅಂದಿದೀನಿ
ಡಿಗ್ರಿ ಯಾವ್ದಾದ್ರು ನಡೆಯುತ್ತೆ ಬಿಡು ನಾವು ಇವಾಗ ಏನ್ ಓದ್ತಿವಿ ಅನ್ನೋದ ಅನ್ನೋದೇ ಮುಖ್ಯ ಆಗಿರುತ್ತೆ. ಹ ಡಿಗ್ರಿಯಲ್ಲಿ ಹಂಗ ಒದ್ದೆ ಡಿಗ್ರಿಲ್ಲಿ ಹ ಹೆಂಗ ಹೋದ್ವಿ ಹಿಂಗ ಹೋದ್ವಿ ಅನ್ನೋದ ಕಿಂತ ನಾವ್ ಈಗ್ ಬಂದ ಈ ಫೀಲ್ಡ್ಗೆ ಬಂದ ಮೇಲೆ ಯಾವ ಟೈಮ್ ಓದ್ತಿವಿ ಏನ್ ಓದ್ಬೇಕು ಯಾವ್ರ ಓದ್ಬೇಕು ಅನ್ನೋದೊಂದ ಗೊತ್ತಾದ್ರೆ ಯಾರ್ ಬೇಕಾದ್ರೂ ಓದ್ಬೋದು
ಅಂದ್ರೆ ಇದಕ್ ನೀವು ಡಿಗ್ರಿದ್ ಪರ್ಸೆಂಟೇಜ್ ಅಂತ ಕ್ರೈಟೇರಿಯಾ ಕೊಡುತ್ತಾ
ಏನು ಕೂಡಲ್ಲ ಇವಾಗ ನಾವ ಏನು ಡಿಗ್ರಿಗಿಂತ ಮುಂಚೆ ಓದಿದೀವಲ್ಲ ಅವ ಯಾವನು ಲೆಕ್ಕಕ್ ಬರಲ್ಲ ಇಲ್ಲಿ ಯವು ಯಾನು ಕನ್ಸಿಡರ್ ಮಾಡಲ್ಲ ನಾವು ಇವಾಗೇನು ಓದ್ತೀವಿ ಹಾ ಅಂದ್ರೆ ಇವಾಗ ಅಪ್ಲಿಕೇಶನ್ ಹಾಕ ಕೆ ಒಂದುವ ಗ್ರ್ಯಾಜುಯೇಷನ್ ಆಗಿರ್ಬೇಕು
ಹಾ ಹಾ
ಗ್ರಾಜುಯೇಷನ್ ಯಾವ್ದ್ ಗ್ರಾಜುಯೇಷನ್ ಆದ್ರೂ ಸರಿ ಹೋಗುತ್ತಿದ್ದಕ್ಕೆ ನಾವ್ ಇಲ್ಲಿ ಓದ್ಬೇಕಷ್ಟೇ ಅವ್ರಗೆನಾದ್ರು ಪ್ಲಾನ್ ಬೇಕಾ ಅಂದ್ರೆ ಯಾವ್ ತರ ಓದ್ಬೇಕು
ಆ ಅವ್ನು ಹೆಂಗ ಕೇಳ್ತಿತ ಅಂದ್ರೆ ಇವಾಗ ಡಿಗ್ರಿ ಮುಗಿತ್ ತ್ತು ಅಂದ್ರೆ ಇವಾಗ ಡೈರೆಕ್ಟ್ ನಾನ್ ಕ್ಲಸ್ ಹೋಗ್ಲ ಅಥವಾ ಫಸ್ಟ ಸೆಲ್ಫ ಸ್ಟಡಿ ಮಾಡ್ಲಾ
ಆ ಕ್ಲಸ್ಗಏನ್ ಇವಾಗ ಅಂದ್ರೆ ಅವರು ಇವಾಗ ಬೇಸಿಕ್ ಟೆಕ್ಸ್ಟ್ ಬುಕ್ ಬುಕ್ಸ್ ಎಲ್ಲಾ ಓದ್ಬೇಕು ಇವಾಗ ಅಹ
ಸ್ಟೇಟ್ ತಗೋಬೇಕಾ ಅಂದ್ರೆ ನಿ ನೀನ್ ಹೆಂಗ ಪ್ರಿಪೇರ್ ಮಾಡಿದೀಯಾ ಟೇಶ್ ಟೆಸ್ಟ್ ಬುಕ್ ಎಲ್ಲ ಹೇಗೆ
ನಾನು ತಮಿಳ್ನಾಡು ಎನ್ ಸಿ ಆರ್ ಟಿ ಅಂದ್ರೆ ಅಲ್ಲಿ ತರ್ಸಿದ್ದಷ್ಟೇ ಏನ್ ಸಿ ಆರ್ ಟಿ ಓದಿದ್ ನಾನು ಎಲ್ಲಾ ಹಿಸ್ಟ್ರಿ ಆಗಿರ್ಬೊದು ಆಮೇಲೆ ಪೊಲಿಟಿ ಎಕನಾಮಿಕ್ಸ್ ಇವೆಲ್ಲಾ ನಾನು ತರಿಸಿದ್ದೆ ಎಲ್ಲಾ ಟೆಕ್ಸ್ಟ್ ಬುಕ್ ಅಂದ್ರೆ ಸೆವೆಂತ್ ಟು ಟ್ವೆಲ್ತ್ವರೆಗೂ ನಾನ್ ತರಿಸಿದ್ದೆ
ಸೆವೆಂತ್ ಟ್ವೆಲ್ತ್ ತರ್ಸಿದ್
ಹ ಬಟ್ ಅವಶ್ಯಕತೆ ಅಷ್ಟೊಂದ ಇಲ್ಲ ಅಂತ ನನಗ್ ಇಲ್ ಬಂದ್ಮೇಲೆ ಅನ್ಸಿದ್ದು ಇವಾಗ ಮೇಜರ್ ಆಗಿ ಹಿಸ್ಟ್ರಿ ಹೆಂಗಂದ್ರೆ ಮೇಜರ್ ಆಗ್ ನಾವ್ ಹಿಸ್ಟ್ರಿ ಚೆನ್ನಾಗ್ ಅರ್ಥ ಆಗ್ಬೇಕಂದ್ರೆ ಟ್ವೆಲ್ತ್ ಫಸ್ಟ್ ಇಯರ್ ಓದಿದ್ರೆ ಸಾಕ್ ಸಾಕು
ಹಾ
ಅದ್ರಲ್ಲಿ ಹಿಸ್ಟ್ರಿ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಎನ್ಶೆಂಟು ಮಿಡಿವಲ್ ಮಾಡನ್ ಸಾಕ ಅವ್ರ ಬುಕ್ ಅಷ್ಟು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇಲ್ಲ ನಮ್ಗೆ ತುಂಬಾನೇ ಬೇಸಿಕ್ ಬೇಕಂದ್ರೆ ಏಟ್ ತಿಂದ ಓದೋದು. ಏಟ್ ಟು ನೈನ್ತ್ ಟೆಂತು ಓದದು ಬರ್ತಾವ ಬುಕ್ಸು
ಹಾ
ಆಮೇಲೆ ಇಷ್ಟೊಂದು ನಾನ್ ತರ್ಸಿ ಸಮಯದಲ್ಲಿ ಒಂದ್ ಮೂರ್ ಸಾವಿರ ಏನೋ ಕಾಸ್ಟ್ ಆಗಿತ್ತದು
ಹಾ
ಇವಾಗಾನು ಅಷ್ಟೇ ಆಗ್ಬೋದ ಬೇಕಾದ್ರೆ ಒಂದು ಐನೂರು ರೂಪಾಯಿ ಜಾಸ್ತಿ ಹಿಂಗೆ ಅಷ್ಟೇ ಹೆಚ್ಚು ಕಮ್ಮಿ ಆಗತ್ತೆ ಅವ್ರಿಗೆ ಅನ್ ತರಿಸಿಬಿಟ್ಟು ಟೆಕ್ಸ್ಟ್ ಬುಕ್ ಕೋದಂತ್ ಹೇಳು ಇವಾಗ ಶುರು ಅಲು ಅದ್ರಲ್ಲ ಏನೋ ಅವ್ರಿಗೆ ನೋಟ್ ಮಾಡಕ್ ಬರಲ್ಲ ಅವ್ರ್ದ ಯಾವ್ ಪಾಯಿಂಟ್ ಏನು ಅಂತ ಗೊತ್ತಾಗಲ್ಲ ಸುಮ್ನೆ ಓದ್ಕೊಂಡ್ ಹೋಗುವಂತೆ ಹೇಳು ಆ ಒಂದು ರೌಂಡ್ ಎಲ್ಲಾ ಪೂರಾ
ಫಸ್ಟ್ ಓದಿ ಹೋಗಿನೇ ಆಮೇಲೆ ಆಗ್ ಕ್ಲಾಸಿಗೆ ಜಾಯ್ನ್ ಆಗ್ಲಿ ಅಂತ ಹೇಳ್ಬೇಕಾ
ಹಾ ಓದಿದ್ರೆ ಒಳ್ಳೇದು ಹೆಂಗಂದ್ರೆ ಇವಾಗ ನಿನ್ನ ಯಾವದೇ ವಿಚಾರ ಒಂಚೂ ಮುಂಚೆ ಗೊತ್ತಿದ್ರೆ ಯಾವದರಲ್ಲಿ ಇವಾಗ ಟೀಚಿಂಗ್ ಮಾಡೋದ್ರಲ್ಲಿ ನಿನ್ ಗೊತ್ತಿದ್ರೆ ತನ್ನ ಸ್ಟೂಡೆಂಟ್ಸ್ಗೆ ಹೇಳಕ್ಕಾಗುತ್ತೆ ಅತ್ ತರ ಒಂಚೂರು ಓದಿದ್ರೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ನಮ್ಗೆ ಇವ ಟೀಚರ್ಸ್ ಹೇಳುವಾಗ ಹೌದು ಇದು ಹಿಂಗೆ ಇದು ಯಾವ್ದ ಹೊಸದ ಅನ್ಸಲ್ಲ ಸ್ವಲ್ಪ ರಿಲೇಟ್ ಆಗಿದ್ರೆ ನಮ್ಗೆ ಬೇಗ ಅರ್ಥ ಆಗುತ್ತಲ್ಲ ಅದಕ್ಕೆ ಅವರು ಓದಿಬಿಟ್ ಹೋಗಿ ಕ್ಲಾಸಸ್ ತಗೊಳ್ಳೋದು ಒಳ್ಳೆಯದಂತ ನಂಗ್ ಅನ್ಸುತ್ತೆ
ಅದಾಯ್ತು ಇವಾಗ ಕ್ಲಾಸಸ್ ಇಲ್ಲೇ ತಗೊಳ್ಳ ಇಲ್ಲ ಮತ್ತೆ ಯಾವ್ದಾರು ಬೇರೆ ಪ್ಲೇಸ್ ಇದಿಯಾ ಸಜೆಸ್ಟ್ ಮಾಡಕ್ಕೆ
ಇಲ್ಲಿ ಇನ್ಸೈಟ್ಸು ಒಳ್ಳೇದು ಇನ್ಸೈಟ್ಸ್ ಅಲ್ಲಿ ಚೆನ್ನಾಗೆ ಕ್ಲಾಸಸ್ ಮಾಡ್ತಾರೆ ಅಲ್ಲಿ ತಗೋಬಹುದು ಆಮೇಲೆ ಅವ್ರಿಗೆ ಇನ್ನೊಂದು ಎಕ್ಸಾಮ್ಸ್ ಬರುತ್ತೆ ಅದು ಪ್ರೀ ಕೋಚಿಂಗ್ ಕೊಡ್ತಾರೆ ಯು ಪಿ ಎಸ್ ಸಿ ಇದು ಅದುನ್ನ ಬರಿ ಅಂತ ಹೇಳು ಮೇ ಇನ್ನೊಂದು ಬರುತ್ತೆ ನೆಕ್ಸ್ಟ್ ಅವಾಗ ಅದಕ್ ಅಪ್ಲೈ ಮಾಡಿ ಬರಿ ಅಂತ ಹೇಳ ಅದ್ರಲ್ಲಿ ಏನಾದ್ರು ಅವರು ಪಾಸ್ ಆದ್ರೆ ಇಂತಿಷ್ಟ ಅಂದ್ರೆ ಅದು ಕೆಟಗರಿ ಮೇಲೆ ಇರುತ್ತೆ ಆ ಕೆಲಸ ಕ್ಯಾಟಗರಿ ಮೇಲೆ ಅವ್ರ ಏನಾದ್ರು ಅ ಕ್ವಾಲಿಫೈಡ್ ಆದ್ರೆ ಅವ್ರಿಗೆ ಸೆಲೆಕ್ಷನ್ ಬರ್ತವೆ ಇನ್ನು ಇದು ಅಕಾಡೆಮಿಗಳು ಡೆಲ್ಲಿ ಹೈದರಾಬಾದ್ ಆಗಿರಬಹುದು ಬೆಂಗಳೂರು ಆಗಿರಬಹುದು ಅದ್ರಲ್ಲಿ ಏನ್ ಮಾಡ್ತಾರೆ ಅವ್ರು ತಗೊಂಡಿರೋ ಮಾರ್ಕ್ಸ್ ಅವ್ರರಿಗೆ ಬೇಕಾದ ಇವಾಗ ಡೆಲ್ಲಿ ಏನಾದ್ರು ಇನ್ ಉದಾಹರಣೆ ಡೆಲ್ಲಿಗ್ ತಗೊಂಡ್ರ ಅನ್ಕೋ ಅಲ್ಲಿ ಅವ್ರು ಇರೋ ವ್ಯವಸ್ಥೆ ತೆಗೆದು ದುಡ್ಡು ಕೊಡ್ತಾರೆ
ಹಾ
ವ ಪಿಸಿಗ ಅವಾ ಹಾಸ್ಟೆಲ್ ವ್ಯವಸ್ಥೆಗೆ ಅದಾದ್ಮೇಲೆ ಆ ಓದ್ ತಿಂಗಳ ತಿಂಗಳ ಓದಕ್ಕೆ ಖರ್ಚಿಗಂತ ಇಷ್ಟ ಇವಾಗ ಅದ್ ಹೆಂಗ್ ಕೊಡ್ತಾರೆ ಅವ್ರ್ದ ದುಡ್ಡು ಅಂದ್ರೆ ಡೆಲ್ಲಿ ಅಲ್ಲಿ ಇರೋಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಅಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಬೆಂಗಳೂರರೆಲ್ಲ ಸ್ವಲ್ಪ ಕಮ್ಮಿ ಅಂದ್ರೆ ಇವಾಗ ಇಲ್ಲಿ ಎಷ್ಟ್ ಖರ್ಚು ಬರುತ್ತೆ ಆ ಖರ್ಚು ನೋಡ್ಕ ಕೊಡ್ತಾರೆ ಅದನ್ ಬರಯಕೆ ಅದನ್ನ ಬರಿಬೇಕಂದ್ರೆ ಸ್ವಲ್ಪ ಆತ ಒಂದ ಸ್ವಲ್ಪ ಬೇಕು ಅದು ಕುನು ಅಂದ್ರೆ ಅವ ಇವಾಗ ಬೇಸಿಕ್ ಹೆಂಗ್ ಓ ತಿನಿ ಅಂತ ಹೇಳ್ತಿದಾರಲ್ಲ ಟೆಕ್ಸ್ಟ್ ಬುಕ್ ತರಿಸಿಓದಕ್ಕೆ
ಹಾ ಆಮೇಲೆ ಇದಯ್ತು ಇನ್ನೊಂದ್ ಇನ್ಫಾರ್ಮೇಶನ್ ಕೇಳಬೇಕ್ ಏನಂದ್ರ ಅವರು ಆಪ್ಷನಲ್ ಯಾವ್ ತಗೊಳ್ಳಿ ಯಾವ್ದ್ ಈಸಿ ಆಗುತ್ತೆ ಲೈಕ್ ಅದಕ್ ಬಾಳ್ ನಾವ್ ಎಫರ್ಟ್ ಹಾಕದ್ ಬೇಡ ಅಂತ ಅಂದ್ರು
ಇವಾಗ ಆಫ್ ಇವಾಗ ಬೇರೆ ಬೇರೆ ಎಲ್ಲಾ ಆಲ್ಮೋಸ್ಟ್ ಅಳ್ ತಗೊಳದು ಕನ್ನಡ ತಗೋತಾರೆ ಕಾರಣ ಇವಾಗ ಅವರು ಕರ್ಣ ಮೀಡಿಯಮ್ಮಾ
ಇಲ್ಲ ಅವ್ರದ್ದ್ ಇಂಗ್ಲಿಷ್ ಮೀಡಿಯಂ
ಹ್ಮ್ ಇಂಗ್ಲಿಷ್ ಮೀಡಿಯಂ ಇಂಗ್ಲೀಷ್ ಮಿಡಿಯಂ ಅಂದ್ರೆವಾಗ ಆಂಥ್ರೋಪೊಲಜಿನೂ ಇದೆ ಇಲ್ಲ ಅವ್ರಿಗೆ ತ್ರೋಪೋಲಜಿನೂ ಹೆಲ್ಪ್ ಆಗುತ್ತೆ ಆಪ್ಷನಲ್ ಆಕ್ಚುಲಿ ಅದ್ ಬಿಟ್ರೆ ಇವಾಗ್ ಜಿಯೋಗ್ರಫಿ ಜ ಸ್ವಲ್ಪ ಜನ ಜಿಯೋಗ್ರಫಿ ತಗೋತಾರೆ ಜೋಗ್ರಫಿಯಲ್ ತುಂಬಾ ಆಳ್ವಾಗಿ ತಿಳಿದಿರೋರು ಜಿಯೋಗ್ರಫಿ ತಗೋತಾರೆ ಅದು ಕೂಡ ಒಳ್ಳೇದು ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ ಅದು ತಗೋಬೊದು ಅದು ಕೂಡ ಪೊಲಿಟಿ ತೃ ಅದು ಹೆಲ್ಪ್ ಆಗುತ್ತೆ ಅವರಿಗೆ ಅವ್ರಿಗೆ ಇವಾಗ ಎದ್ರ ಬಗ್ಗೆ ಈಸಿ ಆಗಿ ಅನ್ಸುತ್ತೆ ಅವ್ರಿಗೆ ಇವಾಗನೇ ಆಪ್ಷನಲ್ ಬಗ್ಗೆ ತಲೆ ಕೆಡ್ಸ್ಕ ತೋಡ ತೆಲೆ ಕಸ್ಕೋಳ ಹೇಳ್ಬೇಡ ಬಂದ್ ಅವ್ರ ಜಾಯಿನ್ ಆಗ್ ತಾರ್ಲ್ಲಾ ಕ್ಲಾಸು ಅವ್ರ ಒಂದ್ ಇಷ್ಟ ದಿನ ಕ್ಲಾಸ್ ಕೇಳಿ ಇನ್ನ ನಿ ಇಷ್ಟ ದಿನ ಆದ್ ಆದ್ಮೇಲೆ ಅವ್ರರು ಆಪ್ಷನಲ್ ತೊಗೊಳಕ್ ಒಂದ ಐಡಿಯ ಅವ್ರಿಗೆ ಬರುತ್ತೆ ನಾವ್ ಹೇಳೋದಕಿಂತನೂ ಇಲ್ಲಣ್ಣ ಈ ವಿಷಯದಲ್ಲಿ ನನಗೆ ಜಾಸ್ತಿ ತಿ ಅ ಸಾಮಾನ್ಯ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂದ್ರೆ ಹು ಇದು ಕನ್ನಡ ತಗೊಂಡ್ರೆ ಹೆಂಗ್ ಹೆಲ್ಪ್ ಆಗುತ್ತ ನನ್ಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೊಂಡ್ರೆ ಹೆಂಗ್ ಹೆಲ್ಪ್ ಆಗತ್ ಅವ್ರ ಗೊತ್ ತಗುತ್ತೆ ಅವಾಗ ಬಂದು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದಂತ ನನ್ಗ್ ಅನ್ಸುತ್ತೆ
ಇವಾಗ ಆ ಆಯ್ತು ಅದನ್ ಹೇಳ್ತೀನಿ ಆಮೇಲೆ ಇವಾಗ ಅವ್ರ ಏನ್ ಕೆ ಇದು ಅಂದ್ರೆ ಇವಾಗ ಒಂದ್ ಸಬ್ಜೆಕ್ಟ್ಗೆ ಒಂದ್ ಸಪ್ರೇಟ್ ಆಗಿ ಒಂದ ಹತ್ತರದ ಬುಕ್ ಇರುತ್ತಂತೆ ಅಂದ್ರೆ ನಂಗ್ ಅವ್ರರು ಎಕ್ಸಾಂಪಲ್ ಕೊಟ್ಟಿದ್ದು ಲಕ್ಷ್ಮೀಕಾಂತ್ ಅಂತ ಹಾ ಹಾ ಹಂಗೆ ಎಲ್ಲದಕ್ಕೂ ಇದ್ದಾವ ಅ ತ್ವ ಇಷ್ ಇದ್ಕ್ಕಂತ ಪರ್ಟಿಕ್ಯುಲರ್ಗಿ ಅವ್ ಓದ್ಬೇಕಾ ಮತ್ತೆ
ಇಲ್ಲ ಇವಾಗ ಹಿಸ್ಟ್ರಿ ಹೆಂಗ್ ಹೇಳು ಅದು ಇದು ಹಿಸ್ಟ್ರಿ ಓದಕ್ಕಿಂತ ಎನಿಸೆಂಟ ಮಿಡಿವಲ್ಲ ಅಂತ ಮೂರ್ ಬುಕ್ ಬರ್ತವೆ
ಹಾ
ಹಾ ಅದು ಆ ಆಥರ್ ಇದ್ದಾರೆ ಆ ಆಥರ್ದ ಓದಿದ್ರೆ ಸಾಕವ್ರು ಆಮೇಲೆ ಇನ್ನು ಪೊಲಿಟಿ ಲಕ್ಷ್ಮೀಕಾತ್ ಓಕೆ ಆಮೇಲೆ ಅಕಾಡೆಮಿಕ್ ಬುಕ್ಸ್ ಬರ್ತವೆ ಇವಾಗ ಉದಾರ್ ನ ವಾಜಿರಾಮ್ ಎಲ್ಲ ಆಗಿರ್ಬಹುದು ಆ ಬುಕ್ಸ್ ಓದಬೋದು ಅವು ಕೂಡ ತುಂಬಾ ಹೆಲ್ಪ್ಫುಲ್ ಆಗ್ತವೆ ಆಮೇಲೆ ಇನ್ ಎಕನಾಮಿಕ್ಸ್ ಎಕನಾಮಿಕ್ಸ್ಗ ಇದ್ದಾರೆ ಅದ್ರದ ಆಥರ್ಸ್ ಇದ್ದಾವೆ ಅಂದ್ರೆ ಈಗ ನನಗ ಒಂದು ಆಥರ್ ಇದ್ದಾರೆ ಅಂದ್ರೆ ಅವ್ರಿಗೆ ಅದ್ನೆ ಹೇಳಕಾಗಲ್ಲ ಒಂದ್ ಇನ್ನೊಂದ್ ಸಬ್ಜೆಕ್ಟ್ ಕೇಳಕ್ಕೆ ಹೇಳೇಳೋ ಆವ್ ತರ್ಸ ಅವ್ರಗ್ ಯಾವ್ದ್ ಬೆಸ್ಟ್ ಅನ್ಸ್ತ. ತಾ ಅದು ತಗೊಳಕ್ ಕೇಳು ಈಗ ಆರ್ಟ್ ಅಂಡ್ ಕಲ್ಚರ್ ನಿತಿನ್ ಸಿಂಗಣಿ ಆಗಿರ್ಬೋದು. ಇವೆಲ್ಲ ಒಂಚೂರು ಬುಕ್ಗಳು ಅವ್ರಿಗೆ ಹೆಲ್ಪ್. ಸತ್ತವೇ.
ಹಾ ಆಮೇಲೆ ನೀವೇನ್ ಟೆಸ್ಟ್ ಸೀರೀಸ್. ಏನಾದ್ರೂ ಮಾಡ್ತಿದೀರಾ.
ಹ್ಮ್ ನಾನ್ ಟೆಸ್ಟ್ ಸಿರೀಸ್ ತಗೊಂಡಿದ್ದೀನಿ ಇವಾಗ ಟೆಸ್ಟ್ ಸಿರೀಸ್ ಬರತಾ ಇದ್ದೀನಿ.
ಆ ಅದು ಯೂಸ್ಫುಲ್ ಆಗತ್ತಾ ಮುಂದೆ.
ಹಾ ಅದು ಇವಾಗ ಯಾವ್ ತರ ಕ್ವಶನ್ಸ್ ಬರ್ತವೆ ಅನ್ನೋದೊಂದು ನಾಲೆಜ್ ಬರೋದೇ ನಾವ್ ಟೆಸ್ಟ್ ಸೀರೀಸ್ ತಗೊಂಡ್ಮೇಲೆ. ಆಮೇಲೆ ಅದನ್ನ ಸಾಲ್ವ್ ಮಾಡ್ತಾ ಹೋದ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಾವೆ
ಹ್ಮ್ ಅದು ಫಸ್ಟ್ ಎಲ್ಲಾ ಓದಿದ್ದ ಆ ಮೇಲೆನೆ ನೆಕ್ಸ್ಟ್ ಅದಕ್ ಅಥವಾ ಪರ್ಟಿಕ್ಯುಲರ್ಗಿ ಒಂದೊಂದ್ ಸಬ್ಜೆಕ್ಟ್ ಒಂದೊಂದ್ ಅಂತ ಹಿಂಗಿರುತ್ತಾ
ಅಂದ್ರೆ ಇವಟ್ ಹೆಸರೀಸ್ ತಗೊಂಡಾಗ ಅವ್ರು ಕೊಡ್ತಾರೆ ಅವರು ಅವ್ರದೇ ಒಂದು ಸೆಡ್ಯಲ್ ಹಾಕಿರ್ತಾರೆ ಸಬ್ಜೆಕ್ಟ್ ವೈಸ್ ಹಾಕಿರ್ತಾರೆ ಫಸ್ಟ್ ತೂ ಈ ಸಬ್ಜೆಕ್ಟ್ ಎಲ್ಲಾ ಮುಗಿದ್ಮೇಲೆ ಕೊಡ್ತಾರೆ ಅವರು ಹೇಳಿದರು ಅವಾಗ ಒಮ್ಮ ಲಾಸ್ಟ್ ಕೊನೆಗೆ ಫುಲ್ ಲೆಂಥ್ ಟೆಸ್ಟು ಕೊಡ್ತಾರೆ.
ಆಯ್ತು ಇಷ್ಟು ನಾನು ಹೇಳ್ತೀನಿ ಸಪೋಸ್ ಏನಾದ್ರು ಇದ್ರೆ ಮತ್ತ ನಿಂಗ್ ಕಾಲ್ ಮಾಡ್ತೀನಿ.
ಹ್ಮ್ ಸರಿ ಅವ್ರಗ ಇಷ್ಟ್ ಹೇಳಿರು ಮತ್ತೆ. ಯಾರಿದ್ರೆ ಕಾಲ್ ಮಾಡು.
ಹಾ ಸರಿ.
ಸರಿ ಸರಿ.